ಹಚ್ಚದ ಅವರು ಮೇಡಮು ಆಯ್ತು ನನ್ಗಿಲ್ಫಾ ರ್್ರಂಗ ನೋಡ್ರಿ
ಪತ್ರ
ಹ್ಮ್
ಏಳುಊರೆಗಂದರೋ ಹಸತಾರೆ ಇನು ನಿಮಷರ ನಿಮಿಷನ
ಹ್ಮ್ ಇ್ರ ಅಂದ್ರರು ಹೆಚ್ಚ ಕಮ್ಮಿ ಆತ ಬಿಡ್ರಿ ಇಟೋ ಆಟೋ ಹ್ಮ್ ಹ್ಮ್ ಇಲ್ಲ ಕ ಇದು ಹೇಳ್ತಾರ ಇಂಗ್ಲೀಷ್ ಹೇಳ್ತಾರ
ಹ್ಮ್ ಮಹಾರಾಷ್ಟ್ರ ಹುಡುಗಕಿ ಬಹುಶಃಕನ್ ಲಗ್ನಕ್ ಹೋಗಿದ್ದೇನ್ ಅನ್ಕೋತಿನ
ನೀವ
ಹ್ಮ್
ನೀವು
ಅಣವದ್ ನನ್ ಮತ್ತಿ ಪರಿಚಯ ಇದ್ರು ರತಿ
ಹ್ಮ್ ಹ್ಮ್ ಹ್ಮ್
ದಲೇನವ್ರರಿಗೆಗ್ ಹೇಳಿದ್ ಹೋಗಲ್ಲಾನ
ಸಲಪ ಪ್ರಕಾರ ಹ್ಮ್ ಹ್ಮ್
ಹೋಗಿದ ಅನ್ಕೋತೀನಿ ನನಪ ಸಲಪುರದಾಗೆ ಈ ಸಲಪುರದಾಗ ಇದ್ದಳ ಅಂದ್ರ ಹೋಗಿನ
ಮುದ್ದು ಸ್ವಸಾಲ ಗಾಯಿಸ ಹತ ಮಲ್ಲ
ಅದು ಕನಸರು ಬಂಗಡ
ಕಲ್ ಸ
ಕನಸದದು
ಚಾ
ಕನಸಿ ಇರ್ಬೇಕೆ
ಏ ವಿದ್ಯಾದ ಎಲ್ಲ ಬರ್ತಾರ
ಏ ಅದೇ ಕನ್ಸ್ಕಂಡಾರ ಇನ್ನ ನೋಡು ಬಹುಶ ಸತ್ತಿರ್ಲಿಕ್ಕಲಕ್ಕೆ
ಹ
ಏನ್ ಮಾಡ್ತಿದ್ದ
ಈಗ ಏನ ಇ ನೋಡ್ರಪ್ಪಾ ಸದ್ಯಕರ ಕೂತೀನಿ ಬ್ಯಾಳಿ ಮುಂಜೆನ ಕೂದಸಿದ್ನಲ್ಲ ಅವ ನೀರ್ ಜನ್ಲಕ್ಕ ಇಟ್ಟಿನಿ ಈಗ
ಹ್ಮ್
ಅದ ಆದ್ಮೇಲ ಅನ್ನ ಕಡ್ತೀನಿ ಅನ್ನ ನಾನೇ ಮಾಡ್ತೀನಿ ತಾರ ಹೊಸಮಂದಿಗೆ
ಬಲೆ ಒನ ಮನ ಕನ್ನ ಅಂದ ಏನ್ ಹೇಳತೇನೆ ಮನೆ ಪೂರ್ತಿ ಅಡಗಿನ ಅ ಹೇಳ್ಕತಿಲ್ಲಾ
ಹ್ಮ್
ಚಪಾತಿ ಪಲ್ಯ ಅನ್ನ ಸಾಂಬಾರ್ ಎಲ್ಲ ಅನ್ನ ಬೇಡ ನಮ್ಗ
ಅಲ್ಲ ಅ್ಣ ನಾನೇ ಮಾಡ್ತಿದ್ದ ಅದಕ್ಕಂದ ಮಾಡ ಕೆಲ್ಲ ಹ ಮತ್ತೇನ್ ಮಾಡಂದ್ರಿ
ನಮಗ ಏನು ಮಾಡಬೇ ನಮ್ ಏನಾರ ಬೇಕಂದ್ರ್ ಬೇಕ ಹೇಳು ಮಾಡ್ತೀನಿ ಅಂದ್ರ ಅನ್ನಕ್ಕಿರ್ ಅಂದ್ರೆ ಇಟ್
ಅನ್ನ ಕಡತೇನ್ರಿ ಹ್ಮ್
ಅದ ನಮ್ಮ ಮನೆಗೆಲ್ಲ ಭೀ ನಮಗೇಏನು ಬೇಡ
ಒಮ್ಮೆ ಮುಂಜಾನೆ ಮಾಡಿದ ಒಮ್ಮೆ ಉಣುತ್ತಾ ಸಂಜಿತಾನಾನು
ನಾವವು ಮತ್ತೊಮ್ಮೆ ಬಿಸಿ ಮಾಡ್ತೇವ ಅದಕ್ಕೆ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
ಹ್ಮ್ ಅದೇ ಒಂದು ಕುಕ್ಕರ್ ತೊಳಿ ಏ ಹಾಕ್ತೀನ ಮೇಾಲ ಒಂದ ಪಾತ್ರೊಳಗ್ ಅನ್ನ ಇಡ್ೀನಿ ಬಿಸಿ ಅನ್ನ ಆಗಬಿಡ್ತದ ಅದ ಅದೇ ಚಲಲ್ಲ ಮೇನೇಏನಾರೀ
ನಾವ್ಯಾರ ಡಕ್ಕನ್ ತಗೋ ೈದು ಲೀಟರ್ ಕುಕ್ಕರ್ತ್ತ ನಿ ಸಲ ಅಲ್ಲಿದ್ದ ಊರಾಗಿಂದು ಅದು ಡಬ್ಬಿಗಳ ಇರ್ತ ಲ್ ಒಳಗ ಒಂದ್ ಅನ್ನ ಪಲ್ಯ ಮಾಡೋದು ಅ ಡಬ್ಬ ತಗ್ಬಿಡ್ತ ಮುಗಿ ತಕೊಂಡ ಒಂದೇ ಸಲಕ್ಕೆ ಎರಡ್ ಕೆಲಸ ಮಾಡದು ಹಮ್
ಏನೇನ್ ಮಾಡ್ತೀಿ ನೋಡ್ತಿ ನಾನು ಕಣ್ಣಾರ
ಬಯಲ ಎನ ತಂದೆ
ಜಾರಿಗಂತ ಒಂದು ಬರಲು
ಕಾರಾರರೂಪಕ ತ ಚಲಾವ ಹ್ಮ ಕರ್ಸಿದ್ದಲ್ಲ ಬೆಂಡಿಕಾಯ ಕೊಟ್ಟಾಗ ಹ್ಮ್
ನೋಡಕ ಕಡೆ ಬಿಡ್ಲಕ್ಕತ್ತವ ನೋಡ ಅಜ್ಜಿ ಮುದ್ದು ಸಚೆ ತೊಡಗ ಕಲೊಡೆಗೆ
ಎಲ್ಲಿಂದ ತಮ್ಮ ದಸ್ಕೊಂಡ್ ಕುೂತಾರ
ಕಣ ತಗಲಿಡ ಕಣ ತಗ್ದ ತಗ ಮುಚ್ಲಾತ ತಗ್ದ ತಗದು ಮುಚ್ಲಾತ
ಾರುಾವರಿ ಹ್ಮ್ ಹ್ಮ್ ನಾಟಕ ಮಾಡ ನೋಡ್ರಕಿ
ಅದೇ ಏನೋ ನಟಕ ಇವ್ ಅಂದಿರ್ತಾರ ಸತ್ತರ ಅವ್ರ ಇಬ್ರು ಒಂದ ಆರ ಮಾಡ ಏನಂದ ಮಾತಾಡ್ತಾರೆ ಅವ ಮನ್ ನು ನೋಡಿಿಲ್ಲ ಕರೆಕ್ಟ್ ಒಟ್ಟಗ ಇವ್ನ ಕೆ ಹನ್ನಾಲ ಮುಂದವ ದೋಸ್ತ್ ಅವನ ದೋಸ್ತ್
ಕ ಗೊಡಂಬಿ
ಹ್ಮ್ ಗುಡಬೇಕೇಕ
ನದಪ್ಪ ಸರ್ಲ್ ಕೂ ಕಟ್ಟ
ಏನು ಅದಣ ಸರ್ ಅಣ್ಣ ಯ ಅಣ್ಣಂತರದ
ಹ್ಮ ಹಾ
ಹ ಕೊಟ್ಟಿತ ನಡ
ಹ್ಮ್ ಹ್ಮ್ ಸದತ್ ಸುಮ್ನೆ ನಾಟಕ್ ಮಾಡಿರ್ತಾವ ನೋಡ್ರಿ ಹ್ಮ್ ಕಾಯಪಲ್ಲ ಜಮಸ ಡಬ್ಬ ಸರ್ಡಕವುಳಫ್ರಿಜ್ ನಗಡವು ಓಕೆ ಸಂಘಮ ತರ್ಸಾವ ್ರಿಡ್ಜ್ ನ ಎಗಡಾವ ಹೈಪಲ್ಲ ಎಡಾವ
ಮತ್ತ
ನೋಡ್ಬ
ನೋಡಿಲ್ಲ ಎಂತವನ್ ಗೊತ್ತಿಲ್ಲ
ಹ್ಮ
ನೋಡ್ತ ನೋಡೋಣ ನೀನು ಸಂಗು ಮಾಡ್ಲಾರ ಕೆಲ್ಸಗಳ ಇಲ್ಲತ್ರುಗು
ಎಲ್ವಾ ನಾ ಈಗ ರ್ಚು ಮಾಡದ್ ಬಿಟ್ಟನಗೆಲ್ಲ
ಏ ಸಿಕ್ಕಾಪಟ್ಟಿ ಬಿಟ್ಟಿದೆ
ಹಾ ಬಿಟ್ಟಿದ ನಂತರಕ್ ಹಂಗಗೆ ಜಮಾ ಮಾಡಿದ್ದ ಗೊತ್ತದಿಲ್ಲ
ಜಮಾ ಮಾಡಾವೇ ಬೇಾರೆ ಖರ್ಚು ಮಾಡಾವೇ ಬೇಾರೆ
ಏ ಉಳ್ಳಕ್ ತಿಲಕ್ ಮಾಡತೀನ್ಿಾಕ ಇ ನಾ ರ್ಚ್ ಮಾಡ್ಲಕ್
ಆದ್ರೂ ಾಲ್ತು ಬಾಳ ಖರ್ಚು ಮಾಡ್ತೀರಿ ನೀವು
ಈಗ ಇಲ್ಲ ಕಾಯಕಿ ಬಿಟ್ಟೇನೆಿ ಪೂರಾ
ಹ್ಮ್ ನೋಡ ನೋಡ
ಮಹಿಳಾ ದೊಟ್ಟ ಏನ್ ಮಾಡಿಲ್ಲ
ಹ್ಮ್
ಈ ಪಹಲ ದೊಟೇನ್ ಮಾಡಲಾಗಿ ನಂದ ಹ್ಮ್ ಹ್ಮ ಮತ್ತ ಈ ಚೀಜ ಯಾರ ಕಂಜೋಸ್ಟ್ ಮಾಡುವ ಕಂಜೋಸ್ಟ್ ಮಾಡಾರ ಹೆಂಡಿತ
ಮಾಡರ್ಕ್ ಮಾಡಲ್ಲ ಮರ್ಕ್ ಮಾಡ್ದ
ಖರ್ಚು ಮಾಡತ್ತ ನೀ ಹೇಳಳ್ ನೋಡಮ್ರರಿ
ಅಡ್ಗಿ ಬಾಳ ವೇಸ್ಟ್ ಮಾಡ್ತಿ ಮಾಡ್ಕ್ರ ಹೊರ್ಗನ್ ತರಸಿ ವೇಸ್ಟ್ ಮಾಡ್ತಿ
ಅದ ಏನು ಹೆಚ್ಚಿಗೆ ಆಗ್ತದ ಏ ಮಾಡಿದವರುನು ಎ ಕ ಮಾಡಲ ಕುದ ಹ್ಮ್
ಇಬ್ಬರು ಮಾ ಇಬ್ಬರು ಇದ್ದಾಗ ಬ ಅಡಗೆ ಮಾಡತಿ ಬಕರ್ ಮಂದದಾಗ ಇಬ್ಬ್ರದ ಅಡಗೆ ಮಾಡಿತಿ ನಮ್ಮ್ ಹೋಗು ಗೊತ್ತಾಗಲ್ಲ ಅಡುಗೆ ವಿಚಾರಕಕ್ಕೆ ಗೊತ್ತಲ್ಲ ಅದಕ್ಕೆ ಯಾರ ಬ ದು ಬಿಡ್ತಾಳಕ್ಕೆ ನಂಗ್ ಬಾತಾಳ ಯಏಸ್ ಮಂದಿ ಬಂದ್ರೆ ಅಡ್ ಯೇಸ್ ಮಂದಿ ಬಂದ್ರೆ ಅಡ್ಗೆ ಎಷ್ಟ್ ಮಾಡ್ಬೇಕಂಬತ್ ಗೊತ್ತ ತಗಲಾಕ ಇಬ್ರಿಗೆ ಮಾಡಿ ುಡಿ ಬದಕಿಗೆ ಬಕ್ಳ ಮಂದ ಬಂದ್ರಂದ್ರೆ ಸು್ರಾ ಸಲಕ ಏಟಡಿಗೆ ಮಾಡಬೇಕು ತಿಳಿಕ ರಗ ಒ ನ್ ಸುದರಾ ಸಲವ ನೀ ಬಾತ
ಹ್ಮ್
ಅಡ್ಗೆ ಎಂದಾಜ ಗೊತ್ತಿಲ್ಲ ಕೇಸುಮ ಮಾಡಾಡ್ತಳ ಒಟ್ಟ ನೀನ್ ನೋಡ್ ಸುಮ್ ಹೂ ಅಂತ ಹೇಳ ಎಷ್ಟ ಅನ್ನ ಮಾಡಕ ಅ ಮೊಸರುಗ್ಯಐತಿವತ್ ಮುಜೆ ಪೆ ಕೊಟ್ಟ ಅ ಮದ್ೇ ನಿಂದ್ರಲ್ಲ
ಹ್ಮ್
ತ್ತುದು ಏನ್ ಪೂರಿ ಮಾಡಿದ್ವಿ ಆಲೂಗಡ್ಡೆ ಪಲ್ಯ ಚಟ್ನಿ ಆಹ ಸಾಗು ಇದು ಸಾಗು ಅಂತ ನ ಪೂರಿ ಪಲ್ಯ ಆಲೂಗಡ್ಡಿಡೆ ಚಟ್ನಿ ಮತ್ತೇನ್ ಮಾಡಿದ್ವಿ ಆ ಪಾಯಸ ಮಾಡಿದ್ವಿ ಪೈಸ ಮಾಡಿದ್ವಿ ಹೆಸರು ಬೆಳೆದು ಎಷ್ಟು ಮಾಡಿದ್ರು ಹ ಇನ್ನಾ ಶುಕ್ರಾರು ಒ ಮದ್ವಿ ಅದ ಮುಗಿಸಕೊಂಡ ಹತಾಳಕ್ಕೆ ಬಾಬಾ ಏ ಮೇಡಮ್ ಅವರು ಫೋನ್ ಬಂತು ಸಂತೋಷ್ ಕುಮಾರ್ ಅಂದ್ರಕಿನ್ ಕಂಡಿವ
ಹ್ಮ್ ಕೇಳ್ರಿ
ತಿನ್ನ ಮೋಸ್ಟ್ಲಿ
ಹ್ಮ
ಮಕಂದ ಸಂತೋಷ್ ಕುಮಾರ್ ಅಂತ ಹೇಳಿ ಹೊಂಟದ
ಹ್ಮ್
ನಂಬರ್ ಹೇಳ್ತೆನ ನೋಡಕಿ ಮೇಡಮ್ಂದ್ದಏ ನೀ ಕೊಟ್ಟಿದ ನಂಬರ್ಾವದ ಏಟ್ ನೈನ್ ೀ ಲಾಸ್ಟ್ ನಂಬರ್
ಏಟ್ ನೈನ್ ಥ್ರೀ ನಿಂದ ನೋಡ್ತೇನ್ರೀ
ನೋಡು ಅದೇ ಅದ ಕರೆಕ್ಟ್ ಆಗಿ ನೀ ಕೊಟ್ಟಿದ್ದೆ... ನೈನ್ ಜೀರೋಫೋರ್ ಟು ಫೋರ್ ಒನ್..
ಹಾ
ಏಟ್ ನೈನ್ ತ್ರೀಯಸಾ
ಹಾ
ಹ್ಮ್ ಆಕೆನ್ ಗಂಡನ ಹೆಸರು ಸಂತೋಷ ಅದ
ಹ್ಮ ಹ್ಮ್ ಅವ್ರೇ ಯೂಸ್ ಮಾಡ್ತಾರ
ಹ್ಮ್
ಹ್ಮ್
ಈಫೋನೂ
ಹ್ಮ್ ಹೊಲಂದ್ರೂ ಕಲಿಕ್ಕ.. ಇನ್ನೊಂದ್ ಎರಡ್ ನಿಮಿಷ ನನಗೆ ಬತ್ತು ಒಂದ್ ಸೆಕೆಂಡ್ ಎಂದ್ರ.. ಹಲೋ.. ಹಾ ನ.. ಹಾ ಬರ್ತೇನ್ರಿ ಬರ್ತೇನ್.. ಬಂದಿವ್ರ ಊರ್ನತ್ರಿ ಬರ್ತವ್ರಿ.. ಹಾ.. ಹಲೋ..
ಹಾ ಹೇಳು..
ಅದೇ ಬೆಟ್ಟರ್ ಟ್ಯೂಷನ್.
ಹ ಅದೇ ಅಂದಿ ನಾ ಬಿಟ್ಟು.
ಹ್ಮ್. ಹೋಗ್ ನೀವು ಶ್ರಮತ್ ನೀರ್ತರ್ಲಕ್ಕಿ..
ಇನ್ನ ಇಲ್ಲ ಜಸ್ಟ್ ಈಗ ಇನ್ನ ರೊಕ್ಕಾಯಸ್ಕೊಳೋಗತ್ತ ನನ್ನ ಹತ್ರ..
ನಮ್ ಕಡೆನ್ನು ಒಂಜರ ಹಾಯದ್ ಹೋಗತ್ತಡೂ ನೀ..
ಹಕ್ಕ..
ಬ್ಬನು ಕಲಿಗ..
ಹ್ಮ್..
ಹ್ಮ್.
ಹೇಳತೇನಂತ ಈಗ ಮಾತಾಡಪ್ಲ ಇಲ್ಲ, .. ಆಮೇಲೆ ಹೇಳ್ತೇನಿ ಮಳೆ ಹೊಂಟದ ಮಳೆ ಹೊಂಟ್ರ ಬಿಡು ಹೋಲಕ್.
ಸಂಡ್ಯಾ ಮಕಾರ..
ಮಳಿ ಹೊಂಟಾದ ಅಂತೇ ರೂಪಾ ಬರಲ್ಲ ಅಂತ ಅವ ಈಗ ಆಮ್ಯಾಗ್ ಬರ್ತಾನ ಅಂತ..
ಅವನೇ.. ಹ್ಮ ಹ.. ಕಲ್ಸೋರೀಲ್ಲ ಒಬ್ನೇ ಹೋಯಿತಾನ್.. ಹ್ಮ್ ಕಲ್ಯಾಣಿ ಕಾಕಾ ಬರೋದು ತಗೊಂಡ ಹೋಗರಂತ್ತ.. ಅ ಕಡೆ.. ಸುಮ್ನೆ ಏ ಇದು ಕೊತನಲ್ಲ ಬಿದ್ದಪುರಿಗೆ..
ಆ..
ಬಿದ್ದ್ಯಾಪುರ್ ಕತ ನಲ್ಲಾವ..
ಬಿದ್ಯಾಪುರ ಕ ಬಿದ್ದ್ಯಾಪುರ್ ಕೆ..
ಬಿದ್ದಾಪುರಲ್ಲ ಒಟ್ಟಕ್ಕೆವತಾನ ಮನಾಲಿ.
ಬಿಧಾಪುರಿಲ್ಲಿ ಇ ಮನೆ ಕಡೆ ಹೋಗಿದೆನ ಔಟಕ..
ಅದೇ ಬಿದ್ದಾಪುರಕ್ಕೆ..
ಎಕಡೆಕಡೆ ಹೋಗ್ಯಾರ ಫಸ್ಟ್ ದಾರ ಎರ ಮೂರ್ ದಿನ ಆಕಡೆ ಹೋಗ್ಯ ನೋ ನಮ್ಮ ಕಾಕೂರ್ ನೋಡ.. ಕಸ ಕಡೆಗೆ.. ಮ ನಿಮದ್ ಆಗಿತ್ತು ನೋ ಅಲ್ಲೇ ಅಲ್ಲೇ ಹೋಗ್ಯಾರ ಅವರು ಎರಡ್ ಮೂರ್ ದಿನ ನಿಮ್ ಕಾಕಾ ಇದ್ದಾಗ್ರೆ.. ಎಷ್ಟು ದಿನ ಹೆ ಹೋಗರ ಅವರು ಆಲ್ಲಿ ಲೇಔಟದಾಗ ಆ ಲಗ್ನಕ್ಕೆ.. ಹೋಗಲಿಲ್ಲನಾ ಅಲ್ಲಿಲ್ಲಿ ಡ್ದಾಗ ಹೋಗ್ಯಾರ ಅವರು
ನನಂಗ ಬಿದ್ದಾಪುರ್ಲೆ ಓಟ್ ಅಂತ ಹೇಳ ನನಗ್ ಹ್ಮ..
ಮತ್ತ..
ಮತ್ತೆನಲ್ರಾ ಚಕ್ಕಳಿ ತೋ ನಾನೇ ಬರ್ತಿಂತ ಒಂದಝರ ಪಾಪಾಕ್ಕಳ ಸಾಲಟೂನ್ ಹ..
ಮಣಿ ಹೊಂಟದಂತ ನೋಡೋುದು ಮಳಿ ಹೊಂಟದಂತಾನೇ ಹೋಗಿಲ್ಲ ನವ ಇ ನಿಂತನ.. ಮಳೆ ಉಂಟ ಹೆಂ ಕರ್ಕ್ಂಬರ್ತ ಈಗ ಈ ಚುಕ್ಕಡಿಗೆ.. ಮತ್ತ ಅವ್ನು ಗಡೆ ತೊಡೆ ಹೊಂಟಿದ್ ನೀರಿಗೆ ಮಳಿ ಹೊಂಟದತ್ತ ನಿಂತಾನ.. ಸಕಷ್ಟ
ಸಾವ್ವ್ಕಾಸ ಒತ್ನಿ ನಾನು
ಹ್ಮ್ ಅದು ಬ ನೀರಿನ್ ಟ್ಯಾಂಕಿನ ಮೇಲೆ ಹೊಳ್ಳು ಮೂ ನ ಮ ನಾಲ್ಕನೇ ಮನ ಐದ್ನೇ ಮನ ಅದ ನೋಡು ಹ್ಮ್
ಹೋಗಿಯ ಮೇಡಮು ಫೋನ್ ಹಸ್ತೀನಂತಾನ
ಹ್ಮ್
ಬರದ ಬರ್ತದ ದಬ ದಬ ಬಂದ್ ಹೋಗುವ ಅಕ ಹಿಂಗ್ ಬತ್ತಂದ್ರ ನೆಲಾ ಜಿತಿ ಹಿಡಿತ. ಯ್ಯ ಹಂಗೆ ಕಂಟಿನ್ಯೂ ಬಥಾಂಡ್ರಾ
ಹ್ಮ್ ಹ್ಮ್
ನಗಣು ಆಮೇಲೆ ಮ ಹೇಳ್ತೀನಂತ ಹೋಗಿ ಬಂದ ಮ್ಯಾಲ ಒಂದು ಏನೇನ್ ಪಸತಿ ಹೇಗ ಅನಂತೆ
ಆಯ್ತು ಬಂದ್ಮೇಲ್ ಫೋನ್ ಮಾಡ್.
ಹ್ಮ್ ಇವ ಕರ್ಕೊಂಡ್ ಬರ್ತನ್ರ ಅವಕ್ ಹ್ಮ ಹ್ಮ ಬಾಯ
ಸರಿ ತಗೋ ಇಲ್ಲಾಂದ್ರೆ ಹಾ ಹ